ರೀಲ್ಸ್
ನಮಸ್ತೆ ಸರ್.
ಏನ್ ಮಾಡತ್ರಪ ಸ್ ಹೋದರ್ಶ.
ಏನ ಇಲ್ ನೋಡ್ರಿ ಈಟತಾನ ಮುಕೊಂಡಿದ್ದ ಸುಮ್ ಹೋರ ಹೊಂಟಿನಿ ನೋಡ್ರಿ ತಿರ್ಗಡಕ ಅಂದ್
ಹ್ಮ್ ಮತ್ತ ಆಲ್ಲಪ್ಪಾ ಕ್ರೀಡಾಂಗಣನಗಿದ್ವಿ.
ಕ್ರೀಡಾಂಗಣ? ಹೊ ಪಾ ಡೈಲಿ ಓದ್ ತ್ರಮಸ್ತದ.
ಎ ಇಲೋಪ ಸುಮ್ ಹೋಬರದು.
ಏನ್ ಆಟ ಆಡತ್ರಿ ಏನ್ ಸುಮ್ಮ ಎಕಡನ
ಇಲ್ಲ ಎಲ್ಲಾ ಕಡೆ ವಾಲಿಬಾಲ್ ಕರ್ದೆ ವಾಲಿಬಾಲ್ ಕಡೆ ಕ್ರಿಕೆಟ್ದರ್ ಕರ್ದೆ ಕ್ರಿಕೆಟ್ದೊರ್ ಕಡೆ ಎಲ್ಲ ಕಡೆ ನಾವು.
ರೀ
ಹ್ಮ್ ಎಲ್ಲಾ ಕಡಿದು ಆಟ ಆಡ್ತೀ ನೋಡಪ್ಪ ನಾವ್ರೆ.
ಓಹೋ ಹೋ ಅಂದ್ರೆ ನೀವ್ ಎಲ್ಲ ಆದಿನೋನ್ ಇದ್ದಂಗೆನು. ಹಾ ಹಾ ಈಗ್ ತೆಗೆಯದಿಲ್ಪ ಮತ್ತ ಹಾಕಿ ಫುಟ್ಬಾಲ್ ಎಲ್ಲ ಆಡ್ತಿರಲ್ಲ.
ಫುಟ್ಬಾಲ್ ಆಡ್ತಿವಿ.
ಹ ಮತ್ತೆಂಗ ಮಳಿ ಬೆಳಿ
ಮಳಿ ಏನ್ ಬೆಳಿಪ್ಪ ರೖತರ್ದು ಕಷ್ಟ ಯಾರ್ದ ಮಳೆ ಇಲ್ಲ ಬೆಳಿ ಇಲ್ಲ ಅಂದ್ರು ಬಿತ್ತು ಈ ಬಿ ಇತ್ಲರ ಮಂದಿ ನೋಡಿ ನಾಟಿನಿ ಹೇಳೋರುಂಟು.
ಇಲ್ಲಾ ಹಾ
ಹೋದ್ಸರಂತ್ರು ಮಳೆ ಬಾಳಿತ್ತು.
ಮಳಿ ಬಾಳೆ ಹೊದ್ಸಲಿ ಇದಾಗಿತಪ್ಪ. ಒಟ್ಟು ಮಳೆ ಬಂದು ಹೊತ್ಕೊಂಡ್ ಹೋಗಿತ್. ತು ಕೊಟ್ರು ನಡೀತ್ತು.
ಈ ವರ್ಷ ಹೋದ್ಸರಿ ಮಳೆ ಬಂದ್ ಲಾಸ್ ಆಗೖತಿ ಈ ಸರಿ ಮಳೆ ಬರ್ಲಾರ ಲಾಸ್ ಆಗ್ತೖತಿ.
ಹ್ಮ್ ಇಷ್ಟೆಲ್ಲ ಬರಗಾಲಲ್ಲ ಬರಗಾಲ್ದಂಗೆ
ಹ್ಮ
ಹ ರಜೆ ಸಿಕ್ಕ್ ರಜೆ ಕೊಟ್ಟಿಲ್ಲೇನ್ ಮತ್ತೆ.
ಇನ್ನ ಕೊಟ್ಟಿಲ್ ನಂಗ್ ಕೊಡ್ತೀನಂದರೆ.
ಮೊಹರಂಮು ರಜೆ ಹೋಬಕೇನು ಹ ಹ್ಮ್.
ಚ್ಚಿಲ್ಲ ರಜೆ.
ಎಲ್ಲಮು ಸಿಕ್ಕದಪ್ಪಾ ನಾ ಊರ್ ಈ ಈ ಊರಿಗ್ ಊ ರಿ ಹೊಂಟೀವ ಸಂ ಸಾಯಂಕಾಲ ಹ್ಮ್ ನಳೆ ಸೆಕ್ಷನ್ ತರ ಕ್ಕ
ಹ್ಮ್ ನೀ ಮತ್ತೆ ಊರಿಗೆ ಯಾವಾಗ ಬರದು.
ಅದ್ರ ಸಾಮಾರು ಬೆಳಿಗ್ಗೆ.
ಹ್ಮ್ ಹಬ್ಬ ಎಷ್ಟ್ ದಿನ ಇರತ ನಿಂಬಲ್ಲಿ.
ಅಲ್ಲ ಹಬ್ಬ ಸಲಕ್ರೆ ಒಂಟ ಲಾ. ಸುಮ್ ಮನೆಗ್ ಹೋಗಿರ್ಲಾಕಂಟೀವಿ.
ಹತ್ರಲ್ಲ ಹಬ್ಬ.
ಮರ ಮಾಡ್ತಾರ ಊರಿಗೆಗ್ ಹೋಗ ಹೋಗ್ಬೇಕಲ್ನ ಊರಿಗೆ ಹೋದ್ರು ಇಲ್ಲತ್ತ ಇಲ್ಲ ಇಲ್ಲ
ಹ್ಮ ನ ಕಾಲ ಆಡೋಬ ಕೈ ಕ
ಗುರುವರ್ ಮಾಡ್ತೀವಿ. ನಮ್ಮ ಆಯಿ ನಮ್ಮ ಮುುತ್ತ ಅದರ ಪ್ಪ.
ಹಾ ಹಾ ಹಾ ಹೌರರಿ ನೀವೆಲ್ಲಾ ಈಗ ಬರ ಫೋಕಸ್ ಆನ್ ಸಸಸ್. ನಿಮ್ಮ್ ಇದ್ರ ಸಾಧನೆ ಬಗ್ಗೆ ಬಹಳ ಕೇರ್ ಮಾಡ್ತೀನಿ.
ಏನ್ ಸಾಧನ ಏನ್ ಸಾಧನ ನಾವು. ಸಾಕೇಳಿಲ್ಲ ಒಂದ್ ಸಾದನೇ ಇಲ್ಲ ಏನಿಲ್ಲ.
ಹ್ಮ್ ಹ್ಮ.
ಹ್ಮ್ ಊಟ ಮಾಡೋದ್ ಮಕ್ಕಳದ್ ಣ ಸುಮ್ ಒಡ್ಯಾಡದ.
ಊಟ ಮಾಡದು ಎದ್ದೇಳದು ಮಕ್ಕೊಮ್ಮ ಮತ್ತೇಏನೆಲ್ಲ ಅಂದೆ.
ಏನ್ಲಪ್ಪ.
ಹ್ಮ್ ಹ್ಮ.
ಹಸ ನೋಡಿ ಈಗಬ್ಬಾವಮ್ಮ ಮೈದಾದ ಬ್ಯಾಸಿಗೆ ಬಿಸಲ ಬ್ಯಾಸಿಗೆ ಬಿಸಲ ಅದ
ಆಯ್ತು ಈ ವರ್ಷ ಏನು ಬರಗಾಲನಿದ್ದನ್ ಕಾಣತ್.
ಹಾ.
ಇಲ್ಲಿ ನೋಡು ರೈತ್ರ ಯಾವದೋ ಒಂದ್ ಎರಡು ವರ್ಷದಿಂದ. ಒಂದ್ ವರ್ಷ ಪೂರ ಕಾಲಿಟ್ಟಿರಲ್ಲ ಹೊಲಗಳು
ಹ್ಮ್
ಅದರಂಗದ್ದೇನ ಮತ್ ಈ ಸಲ.
ಈ ಸಲ ಬಿತಾರ ಅಂದರು ಮಂದಿ.
ತಳಗೈದೀಪಾ ಅವವು ಒಣ ಬೇಸ ಬಿದ್ರ. ಕೌಳಿ ಬೆತ್ತಿ.
ಅವಳಿ ಬಿಡ್ತಿಲ್ಲ ಏನ ನಮ್ಮಲ್ಲಿ
ಇನ ನೀ ಎಲ್ಲಿನ ಎಲ್ಲ ಯ ಕಡೆನ ಬಿತ್ತ ನೀರ್ ಬಂದಿಲ್ಲ. ಲು ಕೆನಾಲ್ ಕೆ
ಹ್ಮ.
ನೀರ್ ಬಂದ್ರು ಬಿತ್ತಬೇಕು ಕೆನಗ ನೀರ್ ಬರೋದ ಎಲ್ಲಿ ಬಿತ್ತಿ ಬೋರಲ್ಲೇ ಬಿತ್ತಾಗಗಲ್ಲ. ನೀರೇ ನೀ ನೀರೇ ಇದು ಮಾಡಕ್ಕಾಗಲ್ಲ ಬ. .
ಹಾ.
ತುಂಬದ ಆಗಲ್ಲ ಒಳಗಲ್ಲೆ ತುಂಬುದ ನೀರೇನು ಸಣ್ಣಾಗ್ ಬೇಕ ತೊಳಗದಿ.
ಅಷ್ಟೆಲ್ಲ ಸಾಲ ಆಯ್ತು.
ಬೋರಲ್ಲೇ ತುಂಬಾ. ಹೋದ ಅಂದ್ರೆ ಈ ಕಡೆ ನೀರ್ ಬಿಡ್ತ ಈ ಕಡೆ ಹಂಗೆ ಕುಡಿತಿರ್ತ ಈ ಕಡೆ ಕಾಲಿ ಆತ.
ಏ ನೀರ್ ಕುಡಿತಿರ್ತಾ ನೀರ್ ಹಾಕ್ಲಿಕ್ಕೆ ಹೊಲಕ್ಕ. .
. ಆಗಲ್ಲ ಅದಕ್ಕೆ ಈಗ ಒಂದ್ಸಲ ಆಗಿತ್ತು ನೋಡ ಒಂದ್ ವರ್ಷ ಪೂರ ಏನು ಬಿತ್ತಿಲ.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
ಆದ್ರ ಬೀಜ ತಂದಿಟ್ಟಿದ್ರಿ ಮೂವತ್ತು ನಲ್ವತ್. ಪಾಕೆಟ್ ಬೀಜ ತಂದಿ ಇಟ್ಟೀವಿ ಅನ್ಕೊಂಡಣ ಅನ್ಕೊಂಡೊಂಡ. ತಗೊಂಡ್ ಬಂದಿವಿ ಇದು ಕಕ್ಕೇರಿಗೆ ತಗೊಂಡ್ ಬಂದಿವಿ.
ಹ್ಮ.
. ಮೊನ್ನೆ ಟ್ರ್ಯಾಕ್ಟರ್ ಹಾ. ನಲವತ್ತು ಚೀಲ ಮತ್ತು ಸ್ಪೆಷಲ್ ಬಡ್ಡಿ ನೆ ಹಾಕಿಲ್ ನಾವು.
ಸಸಿ.
ಸಸಿ ಮಡಿನ ಹಾಕಿ ನಂದೆ.
ಸಸಿ ಮಡಿನ ಹಾಕಿರಿ.
ಇನ್ನು ಹಾಕಿಲ್ಲ ಮತ್ ನೀರಿನ್ ಸಲ ಏನೋ ಹಾಕಿಲ್ಲ ಇನ ಬರೀ ಪಿಲ್ಲರ್ ಅಷ್ಟೇ ಹೊಡ ದಿವಿ.
ಹ್ಮ್ ಎಲ್ಲಾ ನೋಡ ಗಾಢ ರೆಡಿ ಮಾಡಿ ಇಟ್ರಿ.
ರೆಡಿ ಏನಿಲ್ಲ ಬ್ರ ಟಿಲ್ಲರ್ ರಡೋವನ ಮತ್ತ ನೀರ್ ಬಣ ರೆಡಿ ಮಾಡ್ಬೇಕಕ್ ಹೊಲ ನೀರ್ ಇಲ್ಲ ಏನಿಲ್ಲ ಬಿಟ್ಟಿ. ಇನ್ನೊಂದು ವಾರದ ಇನ್ನೊಂದು. ಸಾಲು ಹೊಡಿಬೇಕು ಮತ್ತ ಈಗ ಸುಮ್ ಕಸಾದ ಬೆಳತೆ ಅಂದ್ರೆ ಮಳಿ ಬಂದಂತ ಒಂದ್ ಎರಡ್ ಸರಿ ಬಂದಂತ ಅಷ್ಟೇ ಸುಮ್ ಲೈಟ್ ಆಗಿ.
ಹ್ಮ.
ಅಷ್ಟಕ್ಕೆ ಮತ್ತ ಏನಾನ ಕಸ ಬೆಳೀತಂದ್ರೆ ಮತ್ತ ನ ಸರಿ.
ಹ್ಮ್ . ಅದು ಬಹಳ.
ಆ
ಹಾ
ಏನ್.
ಹ್ಮ. ಅದ್ ಬಿರುಗಾಳಿ ಬೂಸ್ಲ ತಪ್ಪ ಅಂದ.
ಹಾ ಗಾಳಿ ವ ಚಾಕ ಗಾಳೆ ಆಜ ಆಕ.
ಅಟೋ ಪ್ಲೇ ಅದಕ್ಕೆಡ್ತ ಗೂಗಲ್ ಈ ಪ್ಲೇ ಸ್ಟೋರ್ ನ ಇಟ್ಟ ನೋಡು ಹಲೋ.
ಹಾ ಗಾಳಿ ಆ ಯಾಕವತ್ತು ಸ್ವಲ್ಪ ತಣ್ಣ ತ. ಎಲ್ಲ ಗಾಳಿ
ಹ್ಮ್ ಬಾ ಬಿರುಗಾಳಿ ಬೀಳೋಪ್ಪ
ಏ ಬಿರುಗಳ ಇದ್ರರು ಮತ್ ನಾನ ಯಾರ್. ಒ ದಸುಮಾಟ ಗಾಲಿಬೀಷ ತಣಗ. ಮೋಡ ನೋಡಿದ್ರೆ ಬೆಳ್ಳಗೆದ.
ಹ್ಮ್ ಬೆಳ್ಳಗದುಮ್ಮ.
ಕರಗಾದ್ರೆ ಚಲೋ ಇತ್ ಮಳೆನ ಬರ್ತದೆ.
ಹ್ಮ್.
ಹ್ಮ್. ಮಂದ ಜಿಮ್ ಗಿಮ್ ಮಾಡಾಕೋತ್ ಏನ್ ಡೈಲಿ.
ಜಿಮ್ಮಿ ಲೋಪ ಇಲ್ಲಿ ಇದು ವಸ್ತು ಕೊಡೋದಿತ್ತು ನೀ ಕೊಟ್ಲಕ್ ಉಂಟವಿ.
ಹಾ ಹ ನಾ ಇಲ್ ಮತ್ ಜಿಮ್ ಗೆ ಏನು ಒಂಟ್ರ ಮಾಡದ್.
ಹ ಜಿಮ ಹೊಡ ನ್ ಯಾರ ಕೈ ಹಿಡಿತಾರ ಕೈ ಸಿಗಲ್ಲ.
ಹ ಜಿಮ್ಮಿಗ ಹೋದ್ರೆ ಮತ್ತೆ. ನೀವು ಎದ್ರದ್ದು ಕ್ಯಾಂಡಿಡೇಟ್ ತಗ ಕಲಾಸ್.
ಹೋಗೋ ದೊಡ ಮತ್ತ ಅಲ್ ದಿನ ಹದಾದ
ಮತ್ತ ಒಂದ ದಿನ ಹೋಗಿ ಒಂದಿನ ಬುಟ್ಟ. ಆಯ್ತ ಕೈ ಕಾಲ ಇ ಹ ಇಡ್ಕೊಂಡ ಹೋಗ ಬಿಡ್ತವೆ ಆ ಕಡೆ
ಕರೆ ಅ ಅದಕ್ಕೆ ಹೋಗಲ್ಲೋಡ ಅದು ಅನ್ಸಲಕ್ಕೆ ಅಂಜ ಅಂಜೀವ ಪ ಹ್ಮ್ ಪಹಲ ಒಂದ್ ವಾರ ನ ಹೋಗಿದ್ದ ಹದ್ನಿದ್ ದಿನ. ಆಮೇಲೆ ಆ ಬಿಟ್ಟಪ್ಪ ಮಾತ್ತಮ್ಮ ಸೆಕೆಂಡ್ ಇಯರ್ಕ್ ಹೋಗ್ದತ್.
ಹಾ ಕಳಿಸ್ಬೇಕಂತೆ.
ಹ ನೋಗ ಬಿಟ್ಟರ್ ಮಟೆ ವಾಡಿ ಮಾಡೋದಿಲ್ಲ ಬಿಟ್ಟಿರವ.
ಸಿಟ್ಟಿದ್ರ ಸಾಕ ಮತ್ತೇನ.
ಹ್ಮ.
ಅತ್ತೇನ್ರಿ ಹೊಲಕ್ಕ ಹ . ಕೆಲಸ ಮಾಡಬೇಕು ಸುಮ್ಮನೆ ಹೋಗದಲ್ಲ. ಸುಮ್ಮ್ ಹೋಗದಲ್ಲ ಕೆಲ್ಸ ಮಾಡ್ಬೇಕು.
ಹ್ಮ ಹೊಲಕ್ಕೆ ಹೋಗಿ ನೀರ್ ಒಣಸೂ ಅಂದ್ರೆ ಮತ್ ಕಹೀಟ್ ಆಯ್ತು.
ಅ ಯಾವ್ದಾವ್ದೋ ಒಂದು ಕಾಮಿಡಿ. ಬಂದಿತ ನೋಡ್ರಿ ಟಿ ವಿ ಶೋದಾಗ ಹೊಗಿ ಅಂತ ಮೂರ್ ತಿಗಳು ಹೊಲಕ್ ಹೋಗಿ ಬಾ ಅಂತ ಹಳ್ತಾನ ಹೊಗಿರ್ತಿಗಳು ಹೋಗಿ ಬರ್ತನ್ರಿ ಅಟ್ಟೆ. ನೀವ್ ಒಬ್ಬರೇ ಹೊಲಕ್ ಹೋಗಿ ಬಂದ್ರ್ ಸುಮ್ ಬರೇ ಹೊಲಕ್. ಹೊಗ್ ಬಂದಿರ್ತ ರಿ ಎಲ್ಲಿಯಣ್ಣ ಪಿಟ್ಟಾಗಿರ ಅಂತ ಬರ್ತನ್ ಅವ್ರ್ ಆಮೇಲ್ ಅವ.
ಹ್ಮ್.
ಇವ ಏನ ಹೇಳಿದ್ರೆ ಏನಾಗುತ್ತಿತ್ತು ರಿ ನಾ ಹೇಳಿದೇನ ದೊಡ್ಡ ಹುಚ್ಚಿನ ಬಿಡ್ ಅಂತನ್. ಹೊಲಕ್ ಹೋಗಂದ್ರೆ ಹೊಲಕ್ ಹೋಗದ ಅಲ್ಲಿ ಹೊ. ತೊಗರಿ ಕೆಲ್ಸ ಮಾಡ್ಬೇಕು ಪಿಟ್ಟತರ ಅಂತನ್.
ಹಲೋ.
ಸಿಟ್ಟುದತ್ರಿ ಹೊಡ್ಕ-. ವಿರಾಟ್ ಕೊಹ್ಲಿ ಹಂಗ ಬಿಟ್ಟಿರಿ ನೀವು.
ಹ್ಮ್.
ಹ.
ಪಜ್ಜಾ ಬಲ್ ಸ್ನ್ನಾಪ್ ಆಗ್ಬಿಡ್ದ ಮಾಡ್ಬ ವರ್ಕ್ ಔಟ್ ಹ.
ಯಾರ ಯಾರ್ಯಾರು ಹೋಗಿರಿರಿ.
ಯಾರೀ ಹಾಗ ಜಿಮ್ ಪರಳ ಗದ್ದಲ್ ಮಾಡತ್.
ಹ್ಮ್ ಹ್ಮ್ ಹ್ಮ್ ಯಾರ ಯಾರು ಅಂತ ಇ ಮದ್ದು ವೈದಿದರೆ ಏನು.
ಹಾ.
ಐದರ ಮಂದಿ ಹೋಗಿರೇನು.
ಎಲ್ ಹೊಸು ಅ ಪರಿಣತಾನ ಇವ ಸಿದ್ಧಾರ್ಥ ಮೂರ ಮಂದಿ ಇದ್ಯಲ್ಲಿ. . ಯಾರು ಬರ್ಲಿರಿ ಈ ಎಲ್ಲ ಈಗಲ್ಲ ಫೋನ್ ಬಂದ್ ಯಾರು ಗ್ರೌಂಡಿಗೆ ಗೀರಿಂಗ್ ಕೊಲ್ಟ್ರಲ್ಲ.
ವಿಕ್ರ ಮಾಡ್ತಾರೆ ನೋಡ .
ಹ್ಮ್ ಆಾ.
ನೀವ ಗ್ರೌಂಡ್ ಮಾಡಿ.
ಹ್ಮ ಮನಿ ಏನಪ್ಪಾ ಫೋನ್ ಎಲ್ಲ ಫೋನ್ ಬಂದ ಕ ಹಾಳ ಆಾಗ್ಯದ್ ಮನುಷ್ಯ.
ಬಿಟ್ರ ಐತಿ ಗ್ರೌಂಡ್ ಮ ಚಿತ್ರ. ತ್ರನ್ಮಲೆ ಶಾ .
ಯಟನ್ ಫೋನ್ ನಡ್ತಾರಪ್ಪಾ ಮುಂಜಾನೆ ಸಾಕತ್-. - ಎಲ್ಲ ಹೆಂಗ್ ನೋಡ್ತಾ. ಪ್ಪೋರ್ಗ ಅಬ್ಬ ಕಲ್ಲು ಹುಡುಗ ಹ ಅ ಅಡಿ. ಅಯ ಹೈ ಹಯ ಹೈ ಕರಿಯೊಳಕಾ ಪೂರಿನೇ ಹಂಗೋಡ್ತೊಳ ನೋಡೊ ನಮಗ ಏನ ಇದು ಹೇಳ ಈ ವಯಸ್ಸನಾಗ ನಮ್ಗೆ. ಏನಅನ್ಪಾ.
ಆ ಡ್ರೈವರ್ ಗುಂಡನ್ ಮಗ ಇರ್ಬಹುದವ ದುಮ್ಮ ಡುಮ್ಮ.
ಹ್ಮ್ ಏನೇನಪೂ ಗೊತ್ತಿಲ್ಪಾ ಅಮಿತಷಾ ಅವ್ರು ಕಲ್ಲಿ ಹೊಂಟ್ರಳ ಅವ್ರ್ಯವ.
ಅರ್ ಹಜಾ ಗಾಣ್ಗೇರ ಸರ್ ಹೇಳಿದ ಕೇರಬಹುದೇನು ಮಿಸ್ಸಸ್.
ಹ ಅಲ್ಲ ಹಲ್ಲೊ ಮತ್ತ.
ಯಮ ನಲ್ಲ ಅವ್ರು.
ಹ್ಹ್ಯಾ ಹ್ ಅ. ಓ ಮತ್ತ ಯಾವಾಗ ಓತ್ತಿರಪ್ಪಾ ಸೆಕ್ ಸೆಕೆಂಡ್ ಇಯರ್ ಮುಗೀತು ವೈಹೊಗಿ ಸೆಕೆಂಡ್ ಸಮ್ ಮುಗಿತು.
ಎಲ್ಲ ವಿನಯ ಎಲ್ಲ ಅದಾನಾ ಎರಡ ತಿಂಗಳಾ ಅದ.
ಹ್ಮ ಏನ್ ಎಗ್ಸಾಮ್ ಒಳನಂಗ ಪ ಪರೀಕ್ಷೆಯವಾ.
ಇದ್ರಾಗ ಅವಾ ಪರೀಕ್ಷೆ ಈ. ಝಂಗಲೈ ಯಾರನೇ ತಾರೀಕ್. ಕ.
ಹ್ಮ್. ಮಿಟ್ಟಮು ಮಧ್ಯಮ ವರ್ಗಾ.
ಆ ಮಧ್ಯಮ ವರ್ಗ.
ಹ್ಮ್. ಟ್ಟಿ ನಿಕಿ ಚಲೋ ಆಗ್ಯಾವನು ಎಲ್ಲಾ ಈಕಿ ಚಲೋ ಆಗಿರ್ಬೇಕ ಎಲ್ಲ ನಿಮ್ಮ್ವು.
ರ್ದಿಲ್ಲಾ ಅರೇ ಈಝಿ ಇತ್ತಲ್ಲಪ್ಪಾ.
ಹ್ಮ್.
ಎಂಟಮ್ಟಾಲಜಿ ಮತ್ತ ಇ ಎನ್ ಎಸ್.
ಹ್ಮ್.
ಏನ್ ವೆಲೆಝಮೆಂಟ ರೆಟ್ಟ ಗೊತ್ತಿಲ್ಲ.
ಹ್ಮ್ ಆ್ಯನಿವಲ್ ಹಸ್ಬೆಂಡ ಮಿಟ್ಟಮ್ಮ್ನ ಕೊಡ್ತಾರಲ್ಲೈಗ.
ಮತ್ತಾಯ.
ಆರಿದ್ದು. ಹ್ಮ್ ಆರಾಮಪ್ಪಾ.
ಹ್ಮ್ ನಾವ್ ಸ್ವಲ್ಪ ಹೋಗ್ಬೇಕ್ ಕೀಲಿಗನ ತಗಿ ಹಡಿ ಬಂನ ಆಮೇಲೆ ಮಾತ್ರ ಚೇಂದ್ರಪ ಪೋನ್ ನಿಗದರ್ ನಡಿಗರ.
ಹ್ಮ್ ನಿನ ಹೊಲಕ್ ಹೊಲಕ್ಕ ಹೊಗುಬರಿ ಹೊಲಕ್ಕ.
ಹಾ ಹೋಯಿಬರ್ತನ ತ್ತೊರಿ.
ಆಯ್ತು.
ಎಲ್ಲ್ರೇ.
ಹ್ಮ್.